ಸುಮ್ನೆ ವಾಕಿಂಗ್.
ನೈಟು ವಾಕಿಂಗ್ ಮಾಡೋದು ಬೆಳಿಗ್ಗೆನಲ್ಲ.
ಅಯ ಇಲ್ಲ ಬೆಳಿಗ್ಗೆ ವಾಕಿಂಗ್ ಮಾಡೋದು ಈಗಲ್ಲ.
ನೀವು ಬೆಳಿಗ್ಗೆ ವಾಕಿಂಗ್ ಮಾಡಿರದಾ.
ಇಲ್ಲ ಇಲ್ಲ ನಾವು ದಿಕ್ಕಾಪ್ಪಾಲ ವಾಕಿಂಗ್ ಮಾಡ್ತೀನಿ ಇಷ್ಟ ಬಂದಾಗ ವಾಕಿಂಗ್ ಮಾಡ್ತೀನಿ. ತಿಂಡಿ ತಿಂದಿಲ್ಲ.
ತಿಂಡಿ ತಿಂದೆ ಏನ್ ಮಾಡ್ತಿದ್ದೀರ ಟೈಮ್ ಆಯ್ತಲ್ಲ.
ಟೈಮಿಂಗ ಗಿಮಿಂಗ ಗೊತ್ತಿಲ್ಲ ನಮ್ಗೆ ಹೊಟ್ಟೆ ಹಸ್ದಾಗ ಮಾತ್ರ ಊಟ ಮಾಡೋದು. ಹೊಟ್ಟೆ ಹಸಿದಾಗ ಮಾತ್ರ ಊಟ ಮಾಡದು. ಹ್ಮ್ ನೀವ್ ಮಾಡದ್ರಾ.
ಇಲ್ಲ ಇಲ್ಲಾ ಅಂದೆ.
ಏನ್ ಮಾಡ್ತಿದ್ದೀರಾ.
ಬರಿತಿದ್ದೆ.
ಹಾ ಬರೀತಿದ್ದೆ ನಾ ಮಾತಾಡ್ಕೊಂಡ ಕಪ ಮಾಡಫಿ ಈಗ
ನೀವು ಬಿಡಿ ಆಟಾಡ್ತಿರಾ ನಾವೇನು ಮಾಡಮಿ.
ಆಟ ಆಡಬೇಕಪ್ಪ ಫೋನಲ್ಲಿ ಫ್ರೀಫಾಯರ್ ಪಬ್ಜಿ ಬಿ ಜಿ ಎಮ ಐ ಮಕ್ಕಾಚಿಮ್ಯಲಿಯನ್ ಕೆಮಾಲಿಯನ್.
ಬಡಿ ಆಟ ಆಡ್ತೀವಿ.
ಆಯ್ತ ಆಡಕಲ್ವ.
ಹ್ಮ
ಅದಕಾಡಕಾಗಲ್ವಾ.
ಅ್ಬಟ್ಟು ಗ ಬಗದು ಅ ಬದಲ
ಅಹ
ಇನ್ನೇನು.
ಏನ್ ಇಲ್ಲ ಹೋಗಿ ಊಟ ಮಾಡ್ಬೇಕು ಅಷ್ಟೆ.
ಊಟ ಮಾಡ್ಬೇಕು ಏನೇನ್ ಆಟಾಡಕ್ ಹೋಗಿದ್ರಿ ಇವತ್ತು.
ಕ್ರಿಕೆಟ್
ಯಾರ್ ಗೆದ್ರಿ ಯಾರ್ ಸೋತ್ರಿ.
ನಾವೇ ಗೆದ್ನು ನಾವೇ ಸೋತ್ನಿ
ಇದ ಯಾವತರ ನಾವೇ ಗೆದ್ಮು ನಾವೇ ಸೋತ್ಮು.
ನಮ್ಮೂರೆ ಅಲ್ವ ನಾವನಾವೆ ಅಲಾ ಆಡ್ತಿದೋ ಅದಕ್ಕೆ ನಾವ ಗೆದ್ವು ನಾವೆ ಸೋತ್ವು.
ಹಾ ಆ ತರಾ.
ಹಾ.
ಏನ ತಿಂಡಿ.
ತಿಂಡಿ ಬಾರಿ ಸ್ಪಷಲ್ ಇವತ್ತು. ಕಾಂಕ್ರೇಟ.
ಏನು.
ಅದೇ ಕಾಂಕ್ರೇಟ್ ಕಾಂಕ್ರೇಟ್ ಕಾಕ್ರೇಟ್.
ತು ತು ಉಪಿಟ್ಟಾ.
ನಿಮ್ಮದು.
ನಮ್ಮನೇಲೂ ಕಾಂಕ್ರೀಟೆ.
ಅದು ಯುನಿವರ್ಸಲ್ ಸ್ಪೆಷಲ್ ಗೊತ್ತಿವ ನಿಮ್ಗೆ. ಹಾ ಅದೇ ಯೂನಿವರ್ಸಲ್ ಸ್ಪೆಷಲ್ ಗೊತ್ತಿಲ್ವಾ ನಿಮ್ಗೆ.
ಗೊತ್ತಿಲೀಲ್ಲಾ.
ಮುಂಚೆ.
ಇವತ್ತು ಭಾನುವಾರ ಅಲ್ವಾ ಎಲ್ಲಾರೂ ಹೋಗ್ಬೇಕಿ
ಹೋಯ್ತುವಲ್ಲಾ ಎಂಗೇಜ್ಮೆಂಟ್ಗೆ.
ಓ ಮುರಲಿ ಎಂಗೇಜ್ಮೆಂಟ್ ಆಯ್ತಾ ಯಾರ್ದು.
ಹ ಒಂದು ಎಡ್ಕಾಯಕ ಮಣಸರದು. ಇನ್ನೊಬರೂ ಯಾರಕೆ ಇರಕ ಮಣಸು ಮಾನವಿ.
ಮನುಷ್ಯರ ಎಂಗೇಜ್ಮೆಂಟ್ ಆಗೋದು.
ಹಾ.
ಪ್ರಾಣಿಗಳು ಆಗಲ್ವಲ್ಲಾ.
ಮತ್ತೆ ನಮ ಗಂಡಕ್ಳ ಕಪ್ಪೆಲ್ಲ ಮದ್ವೆ ಮಾಡ್ಸ್ತಾವ ಗೊತ್ತಾ ನಿಮ್ಗೆ.
ಹ ಗೊತ್ತಿರ್ಲಿ ಗೊತ್ತಿರ್ಲಿಲ್ಲ ಕಪೆಗಳು ಮದ್ವೆಯ್ತಾವ.
ಅ ಮದ್ವೆ ಆಗಲ್ಲ ನಾವ ಮಾಡಿಸತೀವಿ.
ಓಹ್. ಆ ಕಪ್ಪೆ ಹ್ಞ ಆ ಕಪ್ಪೆಗಳಿಗೆ ಎಷ್ಟ ಕ್ವಾಟ್ಲೆ ಕೊಡ್ತೀರಾ.
ಇಲ್ಲ ಖುಷಿ ಖುಷನ್ ಬತವ ಅವ ಗೊತ್ತರ ನಿಮ್ಗ.
ಓ ಕಪೆಗಳು ಮದ್ವೆ ಆಯ್ತವ ಖುಷ ಖುಷಿಯಿಂದ. ನಿಮ್ ನೋಡ ಎದ್ರಕ ಓಡ್ತಾವವು ಬರದೆಲ್ಲ.
ಕಪ್ಪೆಗಳು ನೋಡಿದ್ರೆ ನಾವೇ ಹೆದ್ರಕೋಬೇಕು ಗೊತ್ತೇ ನಿಮಗೆ.
ಹಾಹಾ. ಆ.
ಇನ್ನೇನು.
ಏನ್ ಮಾಡ್ತಿದ್ದೀರಾ ಬರಿತಿದ್ದೀರಾ.
ಹ್ಮ.
ನಿಮಗೊಂದು ಕೊಷ್ಯನ್ನ್ ಹೇಳ್ತೀರಾ.
ಕೇಳಿಸ್ತಾನೆ ಇಲ್ಲ ಕರೆಕ್ಟಾಗಿ.
ನಿಮಗೊಂದು ಕೊಸ್ಯಾನ್ ಕೇಳ್ತೀನಿ ಉತ್ತರ ಹೇಳ್ತೀರಾ.
ಹಾ ಹೇಳಿ.
ದರಾ ಬೇಂದ್ರಗೆ ಯಾವ ಕೃತಿಗೆ ಜ್ಞಾನಪೀಠದ ಪ್ರಶಸ್ತಿ ಬಂತು.
ಯಾವ ನಾಕು ತಂತಿ ಅಲ್ಲ.
ಹ.
ನಾಕು ತಂತಿನ. ಬಂದಿಲ್ಲ ನಂಗಾ ಅದಕ ಯಾವ ಯಾವ ಸಂತೋಷಿಗೆ ಯಾವತ್ತು ಹೊಡ್ ಎನ್ ಬಂದಿದ್ದು.
ಗಿರಸ್ಕರ ಗಿರೆಶ್. ಕರ್ನಾಡಗೆ ಯಾವುದಕ್ಕ ಬಂದಿದ್ದು ಚಂದ್ರಶೇಖರ್ ಕಂಬಾರ್ ಗಿರೀಶ್ ಕಾರ್ನಾಡ್. ಆಮೇಲೆ ಇನ್ನು ಇಬ್ರು ಯಾರೋ ಅವರಲ್ಲ.
ಕುವೆಂಪು ಅವರ್ಗೆ ನಾಕು ತಂತಿದ್ ಬಂದಿತ್ತು ಅದು ಗೊತ್ತು ಇನ್ಯಾವ
ಕುವೆಂಪು ಅವ್ರ ನಾಕು ತಂತಿ ಅಲ್ಲ ದ ರಾ ಬೇಂದ್ರೆಗ ನಾಕು ತಂತಿ. ಹ ಏ ಹ್ ದ ರಾ ಬೇಂದ್ರೆ ನಾಕು ತಂತಿ ರಾಮ ದ ರಾ ಬೇಂದ್ರೆ ನಾಕುತಂತಿ ಕುವೆಂಪುದು.
ಹ ಅದೇ ಇದು ಬರ್ತೈತೆ. ರಾಮಾ ಚರಿತೆನಾ.
ಆಗ ಪುರಾಣ ಬತ್ತದೆ ಯಾವ್ದೋ ಪುರಾಣ ಬಗ್ಗೆ ಅದ. ಹ್ಮ್
ಇನ್ನೇನು.
ಊಟ ಸ್ಪೆಷಲ್ ಕಾಂಕ್ರೀಟ್ ತಿಂದ್ರ.
ಮೊಕಾನೆ
ಮೊಕನೇ ತೋಳದೀದಿಲ್ಲ ಮೊಕಾನೆ ತೊಳಿದಿಲ್ಲ ನಮ್ತರ. ಮೊಕನೆ ತೋಳಿದಿಲ್ ಇನ್ನುವೇ ಮೋ ಅದೇ ತೊಳಿದಿ ಅದೆ ನಮ್ತರ. ನಾವು ಲೇಟಾಗಿ ಮಾಡ್ತೀವಲ್ಲ ಹತ್ತು ವರೆಗೆ ಹಂಗೆ.
ಹತ್ತುವರೆ ಆದ್ರೂ ಆಯ್ತು ಹನ್ನೊಂದು ಮದ್ವೆಗ ಹೋಗ್ಬೇಕು ಈಗ ಈಗ್ ಈವಾಗಗ ಹೋಗ್ಬೇಕ.
ಬಟ್ಟೆ
ಇವಾಗ ಹೋಗ್ಬೇಕು ಹತ್ತೂವರೆ ಬಸ್ಗ ಹ.
ಸುಮಿತ್ರಾ ಸಿಲ್ಕಾ ಇಲ್ಲಾ ಅಂದ್ರೆ ಯಾವ್ದ್ದೂ ಸುದರ್ಶನ. ಕಾಂಚಿ ವರಮ್.
ಕಾಂಚೀ ವರಂ ರೇಷ್ಮೇ ಸೀರೆ ರೇಷ್ಮೇ ಸೀರೆ ತಗೊಂಡು ಬರಾಕ.
ಹ್ಮ ದುಡ್ಡು ಪೇ ಮತ್ತು ದುಡ್ಡು ಕಳಸ್ಬಿಡಿ ನೀವು. ತಾ ಬತ್ತಿನಿ.
ನಮ್ಗೆ ಗೋಟಿ ತಿನ್ನಕ್ಕ ಕಲ್ಸಿಲ್ಲ ನಿಮ್ಗೆ ಸೀರೇ ತಗೋಳಕ ಬೇಕಾ.
ನೋಡ್ಬೇಕು ನಾನೇ ಪೇ ಮಾಡ್ಲ
ಕೊಡಿ ದುಡ್ಡು.
ಗೋಟಿ ತಿನ್ನಕ್ ತೋ ಏನಕ್ಕ ಗೋಟಿ ತಿನ್ನಕ್ ನಾನೆ ಕಳಸ್ಲ.
ಗೋಟಿ ತಿನ್ನಾಕ್ ಕಳಸಿ ಸೀರೆ ತಿನ್ನಾಕ್ ನಿಮ್ ಮಾವ ಕಳಿಸ್ತಾರೆ ನಿಮ್ಗೆ ಏ ಏನ್ರ ತಗಳಕ್.
ಹ ನಮ್ಮಾವ ಹೇಳಿ ಹೇಳಿ ಆ
ಕಳ್ಸಿರ ದುಡ್ಡು ಈಗ ಮತ್ತೆ.
ಕಳ್ಸಿರೆ ನಿಮ್ಗೆ ಕಳ್ಸ್ಬೇಕು ಅಷ್ಟೆ.
ಮತ್ತೆ
ನೋಗ ಈಗ, ಹ್ಮ
ಮಂತ ಹೇಳ್ದಂಗ ತಗತೀರಾ.
ನೋ ಡುಡ್ಡ್ ಗಿಡ್ಡ್ ನೋಡದು.
ಹ್ ಹಂಗಾದ್ರೆ ಇದು ಇದು ಇಲ್ಲ ಒನ್ನೇ ತಾರೀಕೆ ತಕ. ತಿವಂತ್ ಹೇಳಿದ್ರಿ ನೋಡ್ರಿ ಈಗಾಗಲೇ ಐದನೇ ತಾರೀಕು.
ಐದನೇ ತಾರೀಕು ಆಯ್ತು. ಅವ್ರು ದುಡ್ಡ ಹೆಂಗೆ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿತ್ತು.
ಹಿನೋಂದ ವಾರ ಕಂಡ್ರಿ ಮಾವನ್ ಮದ್ವನೇ ಬಂತು ಹ್ಮ್.
ದೂಡ್ ಕೊಡಲಿಲ್ಲ. ನಿನ್ನೆ ಕಾಲ್ ಫೋನ್ ಮಾಡಿದ್ವಾ ಅದಕ್ಕೆ ಇವತ್ತು. ದುಡ್ಡ ಕೊಡ್ತ ಬೆಳಿಗ್ಗೆ ಫೋನ್ ಮಾಡಿ ದುಡ್ಡು ಕಳಸ್ತೀನಿ ಅಂತ ಹೇಳ್ತು.
ಹ್ಮ ಫೋನ್ ಮಾಡಿದ್ರ.
ನಾವೇ ಕೇಳಕೆ ಆಯ್ತುದ ಅದಕ್ಕೆ ಅಮ್ಮಂಗೆ ದುಡ್ ಬಂದಿ ದುಡ್ಡಿತ್ತು ಇಲ್ಲಿ ಮನೇಲೆ ಅದರಲ್ಲೇ ಒರ್ ಸಾವಿ ಮೂರ್ ಸಾವಿರ ತಗೊಂಡು ಹೋಗಿ ತಾಬ್ ಬನ್ನಿ ಅವರು ಕೊಟ್ ಗಿಟಾಗ ಅಲ್ಗೆ ಹಾಕೋದು ಅಂತ ಹೇಳ್ತು ಅದಕ್ಕೆ ಹೋಯ್ತಾವಿ ಮೈಸೂರಲ್ಲಿ ನಮ್ಮ ಅಪ್ಪಾಜಿ ಐತೆ ಅಲ್ಲಿ
ರೆಡಿಯಾಗಿ ಹಯ್ತಾರದೇ
ಹ್ಮ್ ಈಗ ರೆಡಿಯೇ ಗಯತಾ ಇರದೇ
ಹಂಗ ಒಳ್ಳೆ ದುಡ್ಡು ಒಳ್ಳೆ ಒಳ್ಳೆ ಬಟ್ಟೆ ಆಯ್ಕ ಬತ್ತ ಅವ ಮೂರ್ ಮೂರ್ ಜೊತೆ ಐಕ ಬರ್ತಾ ಇರೋದು
ಆ ಆಥರ ಏನಿಲ್ಲಪ್ಪ ಒಂದೇ ಒಂದ ಸೀರೆ ತರಕ್ ಮಾತ್ರ ಹೋತಿರೋದು
ಒನ್ ಒನ್ ಸೀರೆ
ಹ್ಮ್ ಹ್ಮ್
ಇದೊಂದು ವಾರ ಎಲ್ಲ ಹೊಳಸ್ಕ ಹೊಳಸ್ಕ ರೆಡಿ ಮಾಡಕತೀರ ಬ್ಲೌಸ್ ಗಜ ಎಲ್ಲ.
ನಾಳಕ ಹೊಲಿತಾರೆ ನಮ್ಮಲ್ಲಿಲ್ಲ ಬಟ್ಟೆ ಹೊಲಿಯವರೆಲ್ಲಾರ
ಹಓ ನಾಳಕೆಡಿಲಂಗ್ರ ಮೂರು
ಇದು ಇವತ್ತು ಮೂರ್ ಜನ ಮೂರ್ ಅವ್ರ ನಮ್ಮಅಮ್ಮ ಮತ್ತೆ ನಮ್ಮ ಅಜ್ಜಿ ಅವ್ರೋಲಿತದೆ ನಾಳೆ ನಮ್ಮೂ ಜನ್ ಅಂದೊಳ್ಬಿಟ್ಟು ಮಂಗಳೂರು ಹೋಯ್ತಾರಂತೆ ಮದುವೆ ಊರಿಗೆ
ಶುಕ್ರವಾರ ಶನಿವ ಮಾತ್ರ ಶನಿವಾರ ಮಾತ್ರ ಮದುವೆ
ಹ್ಮ್ ನಮ್ಮ ಮಾವಂದ ಅಲ್ ಅದಕ್ಕೊಂದು ವಾರ ಮುಂಚೆ ಹೋಗ್ಬೇಕಕ್ತಾನೆ
ಒಂದ್ ವಾರ ಮುಂಚೆ ಹೋಗಿ ಅಲೇನ್ ಕೆಲ್ಸ ಕೆಲಸ ಮಾಡದ್ದು ಏನೈತೆ ಮೂರು ದಿನದಿಂದ ಕೆಲ್ಸ ಬೇಕಾದಷ್ಟ ಆಯ್ತಪ್ಪ ಮೂರು ದಿನಂ ಬೇಕಾದೆ ಮೂರ್ ದಿನ ಅಂದ್ರೆ ಮೂರ್ ದಿನ ಮದುವೆ ಮೂರ್ ದಿನದ ಕೆಲ್ಸ ಐತೆ ಒಂದು ವಾರ ಅಂತ ಏನ್ ಕೆಲಸ ಐತೆ
ಅದೇ ಮದುವೆ ಮೂರ್ ನಾನ್ ಹಾಗಾದ ಮಾತ್ರ ಗುರುವಾರ ಹೋಯ್ತೀನಿ ಬುಧವಾರ ಇಲ್ಲ ಗುರುವಾರ
ಕೆಲಸ ಮಾಡಣಂಗಿಲ್ಲ ಹೋಗಿ ತಿಗಾಕ ಬರಕ ಹಯ್ತಿರೋದು
ಹಾ
ಹಾ ಅಂದ್ರೆ ಏನು ಕೆಲ್ಸ ಮಾಡಕ್ ಸ್ವಂತ ಮನ್ ಮದಾಗ ಏನ ಕೆಲ್ಸ ಮಾಡ ಹ
ಶುಕ್ರವಾರ ನೀರು ಹೊಯ್ದು ಅಲ್ವಾ ಅದಕ್ಕೆ
ಮೂರ್ ದಿನಕ್ಕೆ ನೀರು ಹೊಯ್ದುದ
ಹ್ಮ್
ಹ
ಹ್ಮ್
ಐದ್ ದಿನಕ್ಕೆ ಅಲ್ವಾ
ಮೂರು ದಿನ ಕೊಯ್ತಲ್ಲಂತೆ
ಹಾ ಚೌಟ್ರಿ ನಿಮ್ ಊರಿಂದಾವ ಗೋಳಿಂದ ಎಷ್ಟ ದೂರ ಆಗುತ್ತೆ
ಗೋಳೂರಿಂದ ಗೋಳೂರಿಂದ ಒಂದು ಸ್ವಲ್ಪ ಕಿಲೋಮೀಟ್ರು ಅನ್ಸುತ್ತೆ
ಕಲೋಮೀಟರ್ಬೋದಾ
ಐದ ಐದಾರು ಕಿಲೋಮೀಟರ್ ಇಲ್ಲ ಹತ್ರನೇ ಅನ್ಸುತ್ತೆ
ಹಂಗ್ರ ಗೋರ್ಗೆ ಬಸ್ ಮಾಡ್ತಿರ್ಲಿಲ್ಲ ಅಂದ್ರೆ ಏನಾದ್ರು ಆರ ಗಾಳಿಯಲ್ ಗಿಡ ಇಡ್ ಬರ್ತಾರ ಬಸ್ ಮಾಡಲ್ವಾ ಗೋಧೂರ್ ಗೇಟ್ ಎಲ್ಲ ಅದ್ ಗೋಧೂರ್ ಗೇಟ್ ತಗೊತ ಅದ್ನೇ ಮಾಡಿದ್ರೆ ಮುಗಿತಿದಪ್ಪ ಎಲ್ಲ
ಅದೇ ಜ ಗೊತ್ತೇ ಹತ್ರನೇ ಅನ್ಸುತ್ತೆ ಹೊಸಕೋಟೆಯಿಂದ ಆಲಾತುರ್ಗ ಹೋದಷ್ಟಂತ ಅಷ್ಟೆ
ಹ್ಮ ನಾಗರಲೋಗ ಹತ ರೋಡ ಹ
ಹ್ಮ
ನಗರಕ್ಕ ಈತರ ಎಲ್ಲ ಆ ರೋಡಾ
ಅದೇ ನಗರು ಕ ಕೊಯ್ತಿರಲ್ಲ ಅದೇರು ಅದ ಅಲ್ಕಿ ತಗೋದ ಪಿನ್ನ
ಸಿಟಿ ಒಳಕ್ ಹೋಗಂಗ ಎಲ್ಲ ಅಕ್ರನ ನಂದ ಕೂಡ ಸಿಟಿ ಒಳಗೆ
ಹಂಗಗೆ ಇಲ್ಲ ಇಲ್ಲೇ ಹೊಸಕೋಟೆಯಿಂದ ಒಂದೇ ರೂಟಲ್ಲಿ ಇರುತ್ತೆ ಹ ಇಗ ತು ಬಸ್ಸು ಎಷ್ಟು ಗಂಟೆಗೆ ಬರ್ತಿದೆ ಅಂತ ಗೊತ್ತಿಲ್ಲ ಹೇಳಿ ಎಷ್ಟು ಗಂಟೆಗೆ ಬರ್ತಿದೆ ಬಸ್ಸು ಮಸ್ ಅಲ್ಲ
ಬಸ್ಸು ಈಗ ಒಂದು ಒಂಟಗ ಇದೆ ಈಗ ಈಗ ಬತ್ತ ಒಂದ್ ಹತ್ತು ಗಂಟೆಗೆ ಹತ್ ಗಂಟೆ ಹತ್ತು ಮುಕ್ಕಾ ಹತ್ತುವರೆ ತುಮಕ್ಕಾಲು ಹ ಮುಗತು ಹನ್ನೊಂದು ಕಲು
ಹತ್ತು ಗಂಟೆ ಮತ್ತೆ
ಆನ್ನೊಂದುವರೆ ಅವೆ ಲೈನಿಕ ಬಸ್ಸು ಬರ್ಬೇಕಷ್ಟೆ
ಹ ಹಂಗ್ರ ಒ ಮಕ ತೊಳಿಬೇಕು ಫಸ್ಟ್
ಷ್ಟು ಮಖ ತೊಳಿಬೇಕು ರೆಡಿಯಾಗಿ ಹೋಗ್ಬೇಕು ಮತ್ತೆ ಬಸ್ ಗೊತ್ತರ್ದಯ ನಾವ ಒಂದು ಏಳೆಂಟು ವರ್ಷಿಂದ ಇಲ್ಲಿೇ ಹೇತೀರಾ
ಇ ಇಂಟ್ರೆಸ್ಟ್ಿಂದ ಬಸ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ನಾವ್ ಯಾಕೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತವಿ ಜಾಸ್ತಿ ಹೋಗೋದಿಲ್ಲ ಬಸ್
ಜಾಸ್ತಿ ಹ ತಿಳ್ಕೊಬೇಕ ಎಲ್ಲಾ ನಮ್ ಊರ್ ಬಗ್ಗೆಲ್ವಾ
ಶ ಎಲ್ಲಾರೂ ಹೋದ್ರ ತಾನ ಎಷ್ಟ ಗೊತ್ತಿರೋದು ನಾವು ಹೋಗಲ್ವಲ್ಲ ನೀವ ಯಾರ ಡೈಲಿ ಡೈಲಿ ಹೋಗಯ್ತೀರ ಕಾಲೇಜ್ಗೆ ಅದರಿಂದ ಗೊತ್ತಿರುತ್ತೆ
ಡೈಲಿ ಹಯ್ತೀವಿ ನಾಕಕ್ ವರ್ಷ ಇಂದ ಹೋಯ್ತಾನೆ ಅವ
ಹ್ಮ್ ನೋಡಿ ಅದ್ರಿಂದ ನಿಮಗ್ ಗೊತ್ತು ನಮ್ಗ್ ಗೊತ್ತಾ
ಹಯ್ತನೆ ನಾ ಕೊಡ್ಸ ಹಯ್ತಾಮಕ ಹಯ್ತವಿ ನಾ ಎಲ್ಲ ಒಂದ್ ತಿಂಗ್ಗಳು ಹಐತಿರಗ ಗೊತ್ತು ಎಲ್ಲಾರೂ ಎಲ್ಲಾನು
ಹ್ಮ್
ಹ್ಮ್ ಹ್ಮ ಏನು ಇಲ್ಲ ಅವೋಗ ಊಟ ಮಾಡ್ಬೇಕಷ್ಟ ಈಗ
ತ್ತನ್ನತ